ಹ
ಹಲೋ ್ಮ
ಹಲೋ
ಕೇಳಸ್ತಿದಯಾ
ಹಾ ಕೇಳಸ್ತಾದೆ.
ಹ್ಮ್ ಊಟ ಆಯ್ತಾ
ಊಟ ಆಯ್ತು ನಿಮ್ದು
ಹ್ಮ್ ಆಯ್ತು ಏನ್ ತಿಂದ್ರಿ
ಅಲೋ
ಏನ್ ತಿಂದ್ರ ಅಂದೆ
ಹಾ ಹಾ ಏನ್ ತಿಂದ್ರ ಅಂತ ಕೇಳಿದ್ರ
ಹ ನಿಮಗ್ ಕೇಳ್ತಿದ್ದೀನಿ ನಾನು
ಇದು ನಮ್ಮ್ ಹಸ್ಟೆಲ್ಲ್ಲಿ ಇವತ್ತು ಸ್ವೀಟ್ ಐತೆ
ಏನ್ ಸ್ವೀಟ್ ಮಾಡಿದ್ರು
ಸೀರೆಾ ಇತ್ತು ಆದ್ರೆ ನನಗದು ಹೋಗಲ್ಲ
ಹ್ಮ
ಅದಕ್ಕೆಲ್ಲಿ ಹೊರಗಡೆ ರೈಸರ್ತನಕ್ಕೆ
ಹ್ಮ್ ಹ್ಮ್ ಅದ್ ಬರೀ ಅದೇ ಕೊಟ್ರ ಇಲ್ಲಾಂದ್ರೆ ಅನ್ನ ಸಾಂಬಾರ ಏನಾದ್ರು ಕೊಟ್ರ ಜೊತೆಗೆ
ಇಲ್ಲ ಸೀರಾ ಮತ್ತೆ ಬೈ
ಅಂದ್ರೆ
ಅಂದ್ರೆ ಏನಂತೀರ ನೀವು ವೈಟ್ ರೈಸ್
ಆ ಹಾ ನಮ್ಮ ಹಾಸ್ಟೆಲ್ ಅಲ್ಲಿ ಚಪಾತಿ ಹೀರೆಕಾಯಿ ಪಲ್ಯ ಮತ್ತೆ ಅದೇ ಅದ್ರಲ್ಲೇ ಬಸ್ ಸಾರ್ ಮಾಡ್ತಾರಲ್ವಾ ನಿಮ್ಗೆ ಗೊತ್ತಾ ಬಸ್ ಸಾರ್ ಅಂದ್ರೆ
ಬ ಹ
ನಿಮ್ ಕಡೆ ಮಾಡಲ್ಲ ಅನ್ಕೋತೀನಿ ಆ ಸಾಂಬಾರು ಹಾ ಹ ವೈಟ್ ರೈಸ ಅದ್ರ ಜೊತೆಗೆ ಮಜ್ಜಿಗೆ ಹ್ಮ್ ವೆಜಿಟೇರಿಯನ್
ಏನು ತಿನ್ನೋಲ್ಲ ಎಗ್ದು ಅವ
ಹ್ಮ್ ಹ್ಮ್ ತಿನ್ನೋದಿಲ್ಲ
ಟ್ರೈ ಮಾಡಿಲ್ವ ಒಂದ್ಸಲ
ಮಾಡಿಲ್ಲ
ಮಾಡಸಕಂತ ನಿಂದಿಲ್ವಾ
ಇಲ್ಲ ನನ್ಗದ ಇಷ್ಟ ಆಗಲ್ಲ.
ಹ್ಮ
ಪ್ರೋಟೀನ್ ಪ್ರೋಟೀನ್ ಐಟಮ್ಸ್ ಅವೆಲ್ಲ ತಿನ್ಬೇಕು.
ನಾನ್ ತಿಂತೀನಿ ಕಂಬಳಕೆ ಮೋಳ್ಕೆಕಾಳು ಹ್ಮ ಫ್ರೂಟ್. ಸೊ ವೆಜಿಟೇಬಲ್ ಅ ರಾ ವೆಜಿಟೇಬಲ್ಸ್ ಕ್ಯಾರೆಟು ಬೀಟ್ರೂಟ.
ನಾನ್ ತಿಂತಿರ್ತೀವಿ ನಾವು ಹ್ಮ್.
ಎನ್ ಜಿಮ್ ಹೋತೀರಾ ಇಲ್ಲ ನಾರ್ಮಲ್
ಇಲ್ಲ ಇಲ್ಲ ಇಲ್ಲ ನಾರ್ಮಲ್. ನಾನು ಇದು ಆಡ್ತೀನಿ ಎನ್ ಅದು ಬ್ಯಾಡ್ಮಿಟನ್ ತುಂಬಾ ಆಡ್ತೀನಿ ಅಂದ್ರೆ ಡೈಲಿ ಹೋಗ್ತೀನಿ. ಈವ್ನಿಂಗ್ ಟೈಮ್ ನಾಲ್ಕೂವರೆ ಹಂಗೆ ಹೋಗಿ. ಒಂದ್ ಏಳು ಗಂಟೆ ಆ ತರ ಬರ್ತೀನಿ ಆಡ್ಕೊಂಡು.
ಹ್ಮ
ಹ್ಮ್ ಅಲ್ಲೇ ಎಕ್ಸಸೈಸ್ ಆಗುತ್ತೆ.
ಹೌದಾ
ಹ್ಮ್ ನೀವು ಏನಾದ್ರು ಸ್ಪೋಡ್ಸ್ ಅದು ಇದು ಆಡ್ತೀರಾ.
ಹಾ ಕ್ರಿಕೆಟ್ ವಾಲಿಬಾಲ್.
ಹ್ಮ್
ಜಾಸ್ತಿ ಕ್ರಿಕೆಟ್ ಆಡೋದು.
ಹ್ಮ್ ಅಂದ್ರೆ ಏನ್ ಅಲ್ಲೇ ಅಸ್ಟೆಲ್ ಅತ್ರನ ಇಲ್ಲ ಅಂತಂದ್ರೆ.
ಇಲ್ಲ ನನ್ ಆಸ್ಟೆಲ್ ಎದುರುಗಡನೆ ಸ್ಟೇಡಿಯಂ ಇದೆ.
ಓಕೆ ಓಕೆ ಹ್ಮ ಅಂದ್ರೆ ಡೈಲಿ ಹೋಗ್ತೀರಾ.
ಹಾ ಡೈಲಿ
ಹ್ಮ್ ಒಳ್ಳೇದ ಅದು ಒಂದು ಫಿಸಿಕಲ್ ಆಕ್ಟಿವಿಟಿ ಇರ್ಲೇಬೇಕು. ಇಲ್ಲ ಅಂತಂದ್ರೆ. ಬಾಡಿಗೆ ಸ್ವಲ್ಪ ಕಷ್ಟ ಆಗತ್ತೆ ಎಲ್ಲ ಕೊಬ್. ಬೆಳೆದು ಬಿಡುತ್ತೆ.
ಇಲ್ಲ ಜಿಮ್ ಕೂಡ ಮಾಡ್ತೀನಿ ನಾನು.
ಹ್ಮ್ ನೈಸ್ ನೈಸ್ ಮತ್ತೆ ಕ್ಲಾಸ್ ಮುಗಿತಾ ನಿಮ್ದು.
ಇಲ್ಲ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಫುಲ್ ಮಳೆ ಮಳೆ ಮಳೆ.
ಓ ಇಲ್ಲಿ ಮೋಡ ಇದೆ ಅಷ್ಟೇ ಮಳೆ ಹನಿ ಬಿಡ್ಸ್ ತಿದೆ ಏನ್ ಅಷ್ಟೊಂದ ಮಳೆ ಇಲ್ಲ.
ಹೌ ನಮ್ಮ ಹತ್ರ ಬಾಳ ಮಳೆ ಇದೆ ಅದಕ್ಕೆ ಕಾಲೇಜ್ ಕ್ಯಾನ್ಸಲ್.
ಓ ಅಂದ್ರೆ ಕಾಲೇಜ್ ಕಡೆಯಿಂದ ಹಾಲಿಡೇ ಅಂತ ಕೊಟ್ರ ನೀವೇ ರಜಾ ಹಾಕೊಂಬಿಟ್ರ.
ಹೇ ಇಲ್ಲ ನಾವೇ ರಜೆ.
ಹ್ಮ ಸರಿ ಸರಿ ಮತ್ತೆ ಇನ್ನೇನ್ ರೀ.
ಮತ್ತೆ ಏನ ಇಲ್ಲ.
ಹ್ಮ್
ನಮ್ ಕಾಲೇಜಲ್ಲಿ ಹೇಳಿದೆಲ್ಲ ನಾನು ಇವತ್ತು ಐಸ್ ಕ್ರೀಮ್ ಸಾಫ್ಟ್ ಇದೆ ಅಂತ.
ನಿಮಗೆ ತಾನೇ ನಾನ್ ಹೇಳಿದ್ದು ಹಲೋ.
ಹಾ ಹೇಳಿದೀರಲ್ಲ ನಿನ್ನೇನೆ
ಹ ಇವತ್ತು ತಿಂದ್ವಿ ಜಡ್ಜ್ ಮಾಡ್ವಿ ಚೆನ್ನಾಗ್ ಬಂದಿತ್ತು ಡ್ರ್ಯಾಗನ್ ಫ್ರೂಟ್ ತಗೊಂಡಿದ್ವಿ ಇವತ್ತು
ಸುಯ್ಯಿ
ಡ್ರ್ಯಾಗನ್ ಫ್ರೂಟ್ ಇಂದ ಮಾಡಿದ್ದಿದ್ದು ಚೆನ್ನಾಗಾಗಿತ್ತು
ಎಂಗ್ ರೀ ರೇಟಿಂಗ್ ಕೊಟ್ರಾ ಜಡ್ಜ್
ಅದು ಇಲ್ಲ ಅವರು ಮಂದ್ಯಾಗ ಹೇಳ್ತಾರೆ
ಮಂಡೇ
ಹ್ಮ್
ಏನಲ್ಲ ಫುಲ್ ರೀಚಾರ್ಜ್ ಮಾಡಿ ಹೇಳ್ತವ್ರ ಏನಿಲ್ಲ
ಹ ಹಂಗಿರ್ಲಿಲ್ಲ ಅವರು ಸ್ವಲ್ಪ ಬ್ಯುಸಿ ಇದ್ರು ಮೀಟಿಂಗ್ ಇತ್ತು ಅಂತ ಹೇಳ ಇ ಅವರ್ ಕ್ಯಾಬಿನ್ಲ್ಲಿ ಇಟ್ ಬಂದ್ವಿ ಸೊ ಅವರು ಇವತ್ತು ಟೇಸ್ಟ್ ಮಾಡಿರ್ತಾರೆ ಮಂಡೇ ರೇಟಿಂಗ್ ಕೊಡ್ತ ಹತ ಹೇಳ್ತಾರೆ ಏನ್ ಇದೆ ಅಂತ ನನ್ಗ ಅನ್ಸಿದ್ ಪ್ರಕಾರ ಏನುೂ ಡಿಫಾಲ್ಟ್ ಆಗಿಲ್ಲ
ಏನ್ ಅವ ಮಾಸ್ ಮಾಕ್ ಇರುತ್ತೆ ನಮ್ಗೆ
ಲಾಸ್ಟ್ ಟೈಮು ನಾವು ಏ್ಟನ ಪರ್ಸೆಂಟ ಶುಗರ ತಗೊಂಡ್ವಿ ಆಕ್ಚುಲಿ ಫ್ಟೀನ್ ಪರ್ಸೆಂಟ ಅಷ್ಟ ಶುಗರ ತಗೋಬೇಕಿತ್ತು ಲಾಸ್ಟ್ ಟೈಮ್ ಸ್ವಲ್ಪ ಶುಗರ್ ಜಾಸ್ತಿ ಆಗಿತ್ತು ಈ ಈ ಸಲ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ತಗೊಂಡ್ ಮಾಡಿದೀವಿ ಸೊ ಈ ಸಲ ಕರೆಕ್ಟ್ಗ ಆಗಿತ್ತು ನೋಡ್ಬೇಕ ಏನ್ ಹೇಳ್ತಾರೋ ಏನ್ ಲ್ವೋ
ಮ್ರ ಏನಾದ್ರರು ಚೆನ್ನಾಗ ಆಯ್ತ ಅಂದ್ರೆ ಸೆಲ್ ಮಾಡ್ತಾರೆ ಪ್ರಾಡಕ್ಟ್
ಹಾ ಮತ್ತೆ ವೀಕೆಂಡ್ ಅಲ್ವಾ ಎಲ್ಲೋ ಹೊರಗಡೆ ಹೋಗ ಏನಾದ್ರು ಪ್ಲಾನ್ ಮಾಡಿಲ್ವಾ ಮಾಡಿದ್ರಾ
ಏನ ಇಲ್ಲ ಮಳೆ ಮೇಲೆ ಮಳೆ
ಹ್ಮ್ ಸರಿ ಸರಿ ನಮ್ದು ಆಕ್ಚುಲಿ ನಿನ್ನೆ ಜುಲೈ ಸೆಕೆಂಡ್ ನಿನ್ನೆನಾ ನಿನ್ನೆಲ್ಲ ಮೊನ್ನೆ ನಮ್ದು ಕಲ್ಚರಲ್ಸ್ ಇತ್ತು ಇಂಟರ್ ಕ್ಲಾಸ್ ನಾವವು ಅದ್ರಲ್ಲಿ ಅದೇ ಇದ ಕಂಸಾಳೆ ಮಾಡಿದ್ವಿ ಕಂಸಾಳೆ ಮತ್ತೆ ಸ್ಕಿಟ್ ಸಾಂಗ್ ಎಲ್ಲ ಆಡಿದ್ವಿ ಕಮ್ಸ್ ಆಡಿದು ಸ್ವಲ್ಪ ಕಾಸ್ಟ್ಯೂಮ್ ಇತ್ತು ಇವತ್ತು ಆಕ್ಚಲಿ ಡ್ಯಾನ್ಸ್ ಕಂಸಾಳೆ ಡ್ಯಾನ್ಸ್ ಗೊತ್ತಿಲ್ವಾ ನಿಮ್ಗೆ ನೃತ್ಯ
ಹಾ ಹಾ ನೋಡ್ತಯ
ತಾಳ ಇಟ್ಕೊಂಡು ಹೊಡಿತಾರಲ್ವಾ ಮಾದೇವ್ ಅದು ಸಾಂಗ್ ಆಡ್ಬಿಟ್ಟು
ಹಾ ಹಾ ಹಾ ಗೊತ್ತಾಯ್ತಿ ಹಿಂಗ ಬಸವಣ್ಣನ್ ಇದು ಹ್ಮ
ಅದು ಡ್ಯಾನ್ಸ್ ಮಾಡಿದ್ವಿ
ಹಾ ಹಾ
ಅದಕ್ಕೆ ಅದು ಕಾಸ್ಟ್ಯೂಮ್ ಸ್ವಲ್ಪ ರಿಟರ್ನ್ ಕೊಡೋದಿತ್ತು ಮೈಸೂರ್ರಿಗೆ ಮೈಸೂರ್ ಹೋಗೋಣ ಅಂತ ಫ್ರೆಂಡ್ಸ್ ಕರೆದ್ರು ನನಗೆ
ಕಾಸ್ಟ್ಯೂಮ್ ಕೊಡೋಕೆ ಮೈಸೂರು ಹೋಗ್ಬೇಕಾ
ಹ ನಾವ್ ಅಲ್ಲಿಂದ ತಂದಿದ್ವಿ ಆಕ್ಚುಲಿ ಡ್ಯಾನ್ಸ್ಗ ಅಂತಾನೆ ಅಲ್ಲಿಂದ ತಂದಿದ್ವಿ ಬಾಯ್ಸ್ ತಗೊಂಡ್ ಬಂದಿದ್ರು ಇವಾಗ ಕೊಡೋದಿಕ್ಕೆ ಗರ್ಲ್ಸ್ ನೀವು ಹೋಗ್ ಕೊಟ್ಟು ಬನ್ನಿ ಅಂತ ನಮ್ಗೆ ಹೇಳ್ತಿದ್ದಾರೆ ಹಂಗಾಗಿ ನನ್ ಫ್ರೆಂಡ್ಸ್ ನನ್ಂಗ ಕರ್ದ್ರು ಹೋಗೋಣ ಬಾ ಅಂತ ಇಲ್ಲ ನೀ ಹೋಗ್ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳ್ಸ್ಕೊಟ್ಟೆ ನೀನ್ ಹೋಗ್ಲಿಲ್ಲ ಇಲ್ಲ ಅಂತಂದ್ರೆ ಈಗ ಮೈಸೂರ್ ಹೋಗ್ಬೋುದು ನನಗೆ ಬೆನ್ನು ನೋತಿದೆ ಅದು ಡ್ಯಾನ್ಸ್ ಆಡಿ ಮತ್ತೆ ನನ್ನೆ ಹ ಬ್ಯಾಡ್ಮಿಂಟನ್ ಬೇರೆ ಹೋಗಿದ್ದೆ
ಹ್ಮ್ ಹ್ಮ್ ಹ್ಮ್
ತುಂಬಾ ಆಡ್ಬಿಟ್ಟೆ ನಿೆನ್ನೆ ಒಂದ ಸ್ವಲ್ಪ ಕೈ ಎಲ್ಲ ನೋ್ತಿದೆ ಅದಕ್ಕೆ ನೀವ್ ಹೋಗ್ಬನ್ನಿ ಅಂತ ನನ್ ಸುಮ್ನೆ ಅೇ ಮತ್ತೆ ಮಂಡೆಯ ಇಿಂದ ಎಕ್ಸಾಮ್ಸ್ ಬೇರೆ ಇದೆ
ಹಾ ಹಾ ಮೆ ಮ ಏನ್ ಎಕ್ಸಾಮ ಇಲ್ಲ ನಾರ್ಮಲ್
ಇಂಟರ್ನಲ್ಸ್
ಇಂಟರ್ನಲ್
ಹ್ಮ್
ಇಂಟರರ್ ಗ
ಅಂದ್ರೆ
ಹಾ ನಿಮ್ದ ಯಾವ ಸೇಮ್ ಥರ್ಡ್ ಸೇಮ್ ಹ
ಫೋರ್ತ್ ಸೇಮ್
ಫೋರ್ಥ್ ಸೇಮ್ ಎಲ್ಲ ಎಕ್ಸಾಮ್ ಮುಗ್ದಿದೆಲ್ಲ ಆಲ್ಮೋಸ್ಟ್ ಬೇರೆ ಡಿಗ್ರಿ ನೋಡಿಧ್ರೆ
ಹಾ ನಮ್ದ್ ಸ್ವಲ್ಪ ಲೇಟ ಆಗಿ ಸ್ಟಾರ್ಟ ಆಯ್ತು ಬಿಡಿ ಟು ಮಂತ್ಸ್ ಲೇಟಗಿ ಸ್ಟಾರ್ಟ್ ಆಯ್ತು ನಮ್ದು
ಹ ಹಾ ಹೌದಾ ಯಾಕಂದ್ರೆ ಫೋರ್ ಸೆಮ್ ಇದ್ದರ್ಧು ಈಗ ಆಲ್ರೆಡಿ ಫಿಫ್ತ್ ಸೆಮ್ ಚಾಲು ಆಗಿದೆ
ಹ್ಮ್
ನಮಗೆ ಸಿ ಇ ಟಿ ಕೌನ್ಸ್ಲಿಂಗಲ್ಲಿ ಸೀಟ್ ಅಲಾಟ್ ಆಗಿತ್ತು ಅದಾದ್ಮೇಲೆ ಇಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡೋದಕ್ಕೆ ಯೂನಿವರ್ಸಿಟಿಯಿಂದ ಆರ್ಡರ್ ಕೊಟ್ಟಿರ್ಲಿಲ್ಲ
ಹಂಗಾಗಿ ನಮ್ದು ಸ್ವಲ್ಪ ಡಿಲೇ ಆಯ್ತು ಸ್ಟಾರ್ಟ್ ಆಗೋದಿಕ್ಕೆ ನಮ್ದು ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದ್ದು ನಿಮ್ದ ಯಾವಗ್ ಸ್ಟಾರ್ ಆಯ್ತು
ಹ ದೀಪಾವಳಿ ತಿಕ ಒನ್ ಟೂ ಮಂತ್ಸ್ ಮುಂಚೆ
ಇಲ್ಲಿ ಅಕ್ಟೋಬರ್ ಸೆಪ್ಟ ಆಗಸ್ಟ್ ಲೆ ನಿಮಸ್ಟಾರ್ಟ್ ಆಗಿರ್ಬೇಕು
ಹೌದೌ ಆಗಸ್ಟ್ ಇಲ್ಲ ಜುಲೈ
ಹ್ಮ್
ಜುಲಾ ಜುಲೈ ಸ್ಟಾರ್ಟ್ ಆಗಿದೆ ಜುಲೈ ಸ್ಟಾರ್ಟ್ ಆಗಿಧು
ಹ್ಮ್
ಹ್ಮ್ ಬೇಗ ಮುಗಿಯುತ್ ನಮಗ್ ಸ್ವಲ್ಪ ಲೇಟ್ ಆಗುತ್ತೆ
ಹ ಹ
ಹ್ಮ್
ನಿಮ್ಮ್ ಎಲ್ಲ ಕಾಲೇಜ್ ಲೈಫ್ ಮಸ್ತ್ ಚೆನ್ನಾಗಿದೆ ನೋಡಿದ್ರೆ ಎಲ್ಲ ಕಲ್ಚರಲ್ ಕಷ್ಟ ಎಲ್ಲ ಮಾಡ್ತೀರಾ
ಹ್ಮ್ ಚೆನ್ನಾಗಿರುತ್ತೆ ಆ ಈ ಸಲ ನಮ್ ನಮ್ ಕ್ಲಾಸ್ ಸೆಕೆಂಡ್ ಇಯರ್ ಎಲ್ಲಾ ಓವರ್ ಆಲ್ ಚಾಂಪಿಯನ್ ಬರುತ್ತೆ ಅಂತ ಅನ್ಕೊಂಡಿದಿವಿ
ಹ
ಯಾಕಂದ್ರೆ ಎಲ್ಲದ್ರಲ್ಲೂ ಫಸ್ಟ್ ಸೆಕೆಂಡ್ ಈ ತರನೇ ಇದೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಚೆನ್ನಾಗಿರುತ್ತೆ ಒಂಥರ ಮತ್ತೆ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮತ್ ಯೂತ್ ಫೆಸ್ಟ್ ಅಂತ ಮಾಡ್ತಾರೆ ಅಂದ್ರೆ ಯೂನಿವರ್ಸಿಟಿ ಕಡೆಯಿಂದ ಅದ್ರಲ್ಲಿ ವೆಟನರಿ ಕಾಲೇಜ್ಗಳು ಏಳ್ ಎಂಟು ಇದಾವೆ ಅದು ಮತ್ತೆ ನಮ್ ಡೈರಿ ಕಾಲೇಜ್ ಎರಡು ಎಲ್ಲ ಒಟ್ಟಿಗೆ ಒಂಬತ್ ಕಾಲೇಜು ಸೇರಿ ನಾವು ಯೂತ್ ಫೆಸ್ಟ್ ಅಂತ ಮಾಡ್ತೀವಿ ಲಾಸ್ಟ್ ಟೈಮ್ ಹಾಸನಲ್ಲಿ ಇತ್ತು ಈ ನೆಕ್ಸ್ಟ್ ಈ ಸಲ ಬೀದರಲ್ಲಿದೆ ಸೊ ನಾವೆಲ್ಲಾ ಅದಕ್ಕೆ ಒಂದ್ ತಿಂಗಳ ಹಿಂದೆನೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಯಾವತರ. ಪ್ರಿಪೇರ್ ಆಗಕ್ ಪ್ರಿಪೇರ್ ಪ್ರಿಪ್ರೇಷನ್ ಕೊಡ್ತಾರೆ ಎಲ್ಲದಕ್ಕೂವೆ. ಸ್ಕ್ರಿಪ್ಟ್ ಗೆ ಡಾನ್ಸ್ ಗೆ
ಇದಾರು ಹೋಗ್ಬೇಕ ನೀವು ಫಂಕ್ಷನ್ ಮಾಡೋಕೆ.
ಹಾ
ನಿಮ್ ಕ್ಲಾ ನಿಮ್ ಕಾಲೇಜಲ್ಲಿ ಅತರ ಏನ್ ಮಾಡಲ್ವ ಯೂತ್ ಫೆಸ್ಟ್ ಅಂತ ಹೇಳಿ.
ಹಾ ಎಲ್ಲ ನಮ್ಮ್ ಹತ್ರವು ಪೇರ್ವಾಲ್ ಫಸ್ಟ್ ಮಾಡೋದೇಚ್ಚಿಗದು.
ಇದು ಯೂತ್ ಫೆಸ್ಟ್ ಅಂತಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಪ್ರತಿಭಾ ಕರಂಜಿ ಮಾಡ್ತಿದ್ರು ನೋಡಿ.
ಹಾ ಹಾ ಹಾ ಹಾ
ಆ ತರ ಮಾಡ್ತೇವಿ ನಾವೇ ಹ ಆತರ ಇದು. ಸೇಮ್ ಅದೇ ತರನೇ ಸ್ವಲ್ಪ ರೂಲ್ಸ್ ಜಾಸ್ತಿ. ಇರತ್ತ ಅಷ್ಟೇ ಇದ್ರಲ್ಲಿ ಟೈಮಿಂಗ್ಸುಗೆ ಮತ್ತೆ ಎಷ್ಟು ಜನ ಇರ್ಬೇಕು ಏನು ಅಂತ ಹೇಳ್ಬಿಟ್ಟು. ಹ್ಮ್ ಚೆನ್ನಾಗಿರುತ್ತೆ ಒಂದ್ ತಿಂಗಗಳು ಟ್ರೈನಿಂಗ್ ಕೊಡ್ತಾರೆ ಮತ್ ಅಲ್ಲಿ ಹೋಗಿ ಪಾರ್ಟ್ಸ್. ಪೆಟ್ ಮಾಡ್ತೀವಿ
ಭವನಿ ಅವ್ರೆ ನಿಂಮ್ಗೆ ಸ್ವಲ್ಪ ಕಾಲ್ ಮಾಡ್ತಿನಿ ತಾ ಅಮೇಲೆ.
ಹಾ ಸರಿ ಆಯ್ತ್ರಿ